ನಿಮ್ ವಾಯ್ಸ್ ಕೇಳಿಸುತ್ತಿಲ್ಲ
ಒಣಕಲ್ಲವಾ ನಿಟ ಎತಾ ಈ ಪ ನಿಟ ಎಕೊಂಡತ ನಾನು ಮತನೆ ಹಲೋ ಹಲೋ ಹಾ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರಾ
ನಿಮ್ ವಾಯ್ಸ್ ಸರಿ ಕೇಳಸ ನೋಡಿ
ನಮಗ್ ಕೆಲ್ಸತಿ ನಿನ್ ಕೇಳ
ಸಿಗ್ನಲ್ ಸಿಗೋಕಾಗದು ಹಾ ಕೇಳಿಸ್ತೇದೆ ಹೇಳಿ ಚೆನ್ನಾಗಿದ್ದೀರಾ
ಹಾ ನಮಸ್ತೆ ಹಾ ಚೆನ್ನಾಗಿದನಿ ನೀವ ಚೆನ್ನಾಗಿದ ಹ್ಮ್
ಹಾ ಚೆನ್ನಾಗೀದಿವಿ
ಹ್ಮ್
ನ್ನ ಗೆಳತಿದು ಮತ್ತೆ ಮದುವೆ ಇತ್ತು ಮತ್ತೆ ಮುಗಸಕೊಂಡಿ ಬಂದಿದವಿ ಟಾ ಆಯ್ತು ಅಲ್ಲೇ ಮದ್ವೆ ಮನೆ ಅಲ್ಲೆ ಆಯ್ತು ಊಟ ಹಾ
ಏನ್ ಮಾಡಿದರು
ಹ ಒಬ್ಬಟ್ಟಿತ್ತು ಆಹ ಅನ್ನ ಸಾಂಬಾರ್ ಇತ್ತು ಭಾತ್ ಇತ್ತು ಚೆನ್ನಾಗಿತ್ತು
ಹೌದಾ ಹ ಆಯ್ತು ನಮ್ದು
ನೀವೇನ್ ತಿಂದ್ರಾ
ಮತ್ತ ಹ ನಾವು ಅಷ್ಟೇ ಅನ್ನ ಸಾಂಬಾರ
ಹಾ ಹೌದಾ ಮತ್ತೆ ಹಲೋ ಹಲೋ
ನಿಮ್ ವಯ್ಸ್ ಕಟ್ ಕಟ್ ಆಗ್ತಾ ಇದೆ ನಿಮ್ ವಾಯ್ಸ್ ಕಟ್ ಕಟ್ ಆಗ್ತ ಕಾಯರೆ
ಯೋ
ಈಗ್ಲಿತಾರೆ
ಹಲೋ ಹಲೋ
ಚ
ಹಲೋ
ಕೇಳಿಸ್ತಾಯಾ ನಿಮ್ ವಯ್ಸ್ ತುಂಬಾ ಕಟ್ಕೆ ಆಗ್ತಾ ಇದೆ ನೋಡಿ ಹಾ ಈಗ ಕೇಳಿಸ್ತಾ ಇದೆ ಹಾ ಕೇಳಿಸತ ಇದ್ದವಿ
ಹೇಳ್ರಿ ಹೇಳಿ ಹೇಳಿ ಹೇಳಿ ಇವಾಗ
ಏನೇನ್ ಮಾಡಿದ್ರ ಬೆಳಗ್ಗೆಯಿಂದ
ನಾವು ಇವಾಗ ಹೊಟ್ಬೇಕು
ಹಾ
ಹಲೋ
ಕೇಳಿಸ್ತಾ ಇಲ್ವಾ ಹಲೋ
ಹಾ ಇವಕ್ಯಸೈತೆ ಹಾ ನಾವು ಇವಾಗ ಹೊರಟ ಬು ಪಂದ
ಹೌದಾ ಎಷ್ಟು ತುಂಬಾ ದೂರ ಇದ್ಯಾಾ
ಹದು ಅದು ಮೂರ್ ತಸಂಗತ್
ಮೂರ್ತಾ ಸಾಗಸಾ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ ಓಡಾಡೋದು
ಹ
ಹ್ಮ್
ಮತ್ತ
ಮತ್ತೆ ಎಲ್ಲಾ ಹೇಳ್ಬೇಕು
ಕಲ
ನಾಾವ ಇಬರು ಒಂದೇ ತರ ಮಾತಾಡ್ತಾ ಇದ್ದೀವಿ
ಏನದ ಹಾ ನೀವ್ ಹೆಸ ಹೋಗ್ಬು
ನಾವು ಹೋಗ್ಬೇಕು ಒಂದು ನಾಲ್ಕ್ ಗಂಟೆ ಆಗುತ್ತೆ
ಆಯತಾ ಅಷ್ಟ ಆಗತ್ತ
ಹ್ಮ್ ಹಾ ಹೌದು. ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ. ಮದ್ವೆಗೋಸ್ಕರ
ಹ ಹ್ಮ ಮತ್ತೆ
ಎಲ್ಲ ಮಾಡ ಹೇಳ್ಬೇಕು ಎಲ್ಲಾದ್ರೂ ಈಗ ಏನು ನಿಮ್ಗೆ ಶಾ ಕಾ ಕಾಲೇಜ್ ಇಲ್ವಾ.
ಕಾಲೇಜೆಲ್ಲಾ
ಹಾ
ಕಾಲೇಜ ಅಲ್ಲಿ ನಮಗೆ ಮೈಸೂರು ಪ್ರವಾಸ ಹಾಕವ್ರೆ.
ಓ ಮೈಸೂ ಉರ್
ಹಾಂ ಹೋಗ್ಬೇಕು.
ತುಂಬಾ ಚೆನ್ನಾಗಿರೋ ಅ ಜಾಗಗಳಿದ್ದಾವೆ. ಅಲ್ಲಿ ಒಂದು ಮೃಗಾಲಯ ಅದೇ ಮೃಗಾಲಯದಲ್ಲಿ ಸಿಂಹ ಹುಲಿ ಪಕ್ಷಿಗಳು ಎಲ್ಲಾ ಇದ್ದಾವೆ ತುಂಬಾ ಹಸ ಹೆಸ್ರ ವಾಸ್ತುವಾಗಿದೆ.
ಹ್ಮ್
ನಾವು ಕಳೆದ ಬಾರಿ ಹೋದಾಗ ನಮ್ಗೂ ತುಂಬಾ ಚೆನ್ನಾಗ್ ಅನ್ಸಿತ್ತು.
ಹ್ಮ
ಎಲ್ಲಾ ಪಕ್ಷಿಗಳನ್ನೆಲ್ಲ ನೋಡೋದು ವಿಧ ವಿಧವಾದ ಪಕ್ಷಿಗಳನ್ನ ನೋಡ ಅದೆಲ್ಲ ಚೆನ್ನಾಗಿತ್ತು.
ಹ್ಮ್
ನಿಮ್ಗೆ ಯಾವ್ದಾದ್ರು ಮೈಸೂರಲ್ಲಿ ಜಾಗಾ ಗೊತ್ತಾ.
ಯಾವ್ದೂತಿಲ್ಲ ಅರಮನೆ ಚಾಮುಂಡಿ ಬೆಟ್ಟ ಇದು ಇಷ್ಟ ವಷ್ಟೇ ನೋಡಿದ ನಾವೂನು ಹಾ ಮತ್ತೆ ಮೃಗಾಲಯ ಅದು ನೋಡಿದೀವಿ.
ಹಾ
ಕೆ ಆರ್ ಎಸ್ ಡ್ಯಾಂ. ನೈಟ್ ಹೋಗಿದ್ವಿ ಚೆನ್ನಾಗಿತ್ತು ಸಕತ್ತಾಗಿತ್ತು ವ್ಯೂ ಎಲ್ಲಾ.
ಹಾ ಹೌದುೌದು ಚೆನ್ನಾಗಿರುತ್ತೆ
ಹ್ಮ್ ಮತ್ತೆ ನಿಮ್ ಕಾಲೇಜ ಅಲ್ಲಿ ಏನು ಪ್ರವಾಸ ಆಾಕ್ತ ಕಿವಾ
ಇಲ್ಲ ನಮ್ ಕಾಲೇಜ ಅಲ್ಲಿ ಈಗ ನೋ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಎಲ್ಲಿ ಹೋಗ್ಬೇಕು ಅಂತ ಇನ್ನ ಗೊತ್ತಾಗಿಲ್ಲ
ಹೌದಾ ಗೆಳೆಯಾರ ಜೊತೆೇನಾ
ಹಾ ಎಲ್ಲಾರ ಜೊತೆೇನು ನಾವು ನೋಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ ನಾವು ಯಾವದಾದ್ರು ಚೆನ್ನಾಗಿ ಈಗ ಮಂ್ಗಳೂರು ಕಡೆ ಎಲ್ಲಾದ್ರೂ ಹೋದ್ರೆ ಈಗ ತಂಡಿಗೆಲ್ಲ ಅ ಲ ಚನ್ನಾಗಿರುತ್ತೆ ತ್ತ
ಹ್ಮ್ ಹ್ಮ್
ಹಲ್ಲು ಪೂ ವದ ಏನು ಎಲ್ಲಾ ಚೆನ್ನಾಗಿರುತ್ತಲ್ಲ ಸಣ್ಣಗೆ ಆಮೇಲೆ ಅಲ್ಲೆಲ್ಲ ಮಂಜು ಎಲ್ಲಾ ಇರುತ್ತೆ
ಹ್ಮ್
ನೋಡೋದಿಕ್ಕೂ ಚೆನ್ನಾಗಿರುತ್ತೆ
ಹ್ಮ್
ಗೆಡೆಯರ ಜೊತೆ ಎಲ್ಲ ಹೋದ್ರೆ ತುಂಬಾ ಚೆನ್ನಾಗಿ ಮಜಾ ಮಾಡ್ಕೊ ಬರ್ಬೋುದು
ಹ್ಮ
ಮತ್ತೆ ಹೇಳಿ
ಹೇಳ್ಬೇಕ ನೀವ ಏನಿದೆ ನಾನಗೂ ಕೇರಳ ಹೋಗ್ಬೇಕಂದ್ರೆ ತುಂಬಾ ಇಷ್ಟ
ಹ ಕೇರಳಾನು ಅದೇ ತರ ಮಂಗ್ಳೂರ್ ತರ ನೀವು ಸ್ವಲ್ಪ ಇರುೆ
ಹ ಇವಾಗ ಚೆನ್ನಾಗಿರುತ್ತೆ ಅಲ್ವಾ ಮುನ್ನಾರೋದೆಲ್ಲ ವ್ಯವ ನೋಡಕ
ಹಾ ಚೆನ್ನಾಗಿರುತ್ತೆ
ಹ ಹದಕ್ಕೆ ಹೋಗೋಣ ಅಂತ ಗೇಲ್ಲ ವರ್ಷ ನ ನ ಗೆ ತೆಲುಗು ಕನ್ನಡ ಇಂಗ್ಲೀಷ್ ಅಷ್ಟೇ
ಒಳ್ಳೇದು ಒಳ್ಳೇದು
ನಿಮಗೆ
ನನಗೆ ಕನ್ನಡ ಹಿಂದಿ ಇಂಗ್ಲೀಷ್ ಅಷ್ಟೇ
ಹ್ಮ್ ಓಕೆ ಮತ್ತೆ ಏನ್ ಸಮಾಚಾರ ನೀವು ತೋರ್ದತ್ರ ಏನಾಗ್ತಿದ್ದೀರಾ
ನಾವು ತೋಟದಲ್ಲೆಲ್ಲಾ ಮಾವಿನಣ್ಣಿದೆ ಅಲ್ಲಿ ಎಲ್ಲ ಕೆಲ್ಸ ಮಾಡ್ತಿರ್ತಾರೆ ಆ ಹೌದು ಮಾರ್ ಹ್ ಅಂದ್ರೆ ಒಬ್ಬೊಬ್ಬ ಒಂದೊ ಹಾ ಹೌದು ಜಾಸ್ತಿ ಇದೆ ಜನ್ರು ಇರ್ತಾರೆ ಒಂದಷ್ಟ ಜನ ಒಬ್ಬೊಬ್ರು ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ತೋಟನ ಖರೀದಿ ಮಾಡ್ತಾರೆ ಅನ್ ಅನ್ನಿ ನಾ
ಷ್ಟು ವರ್ಷ ಅಂತ ಅವರು ಕರೀಗೆ ಬರ್ತಾರ
ಈ ವರ್ಷ ಅಂದ್ರೆ ಈ ತಿಂಗಳಕ್ ಅಂತ ಖರೀದಿ ಮಾಡ್ತಾರೆ ಅಂದ್ರೆ ಆ ಆ ವರ್ಷ ಏನೇನು ಮಾವಿನ ಹಣ್ಣು ಬಂದಿರುತ್ತೋ ಅದೆಲ್ಲಾ ಅವ್ರು ತಗೊಂಡ ಹೋಗ್ತಾರೆ ಆತರ ತುಂಬಾ ಜನ ಇರ್ತಾರೆ ಹ ಹೌದು ತುಂಬಾ ಜನ ಆತರ ಮಾಡ್ ತರೆ ಅದೆಲ್ಲ ತೊಗೊಂಡ್ ಹೋಗಿ ಅವ್ರ ಮಂಡಿ ಎಲ್ಲ ಹಾಕಿ ಮಾರ್ತಾರೆ ಅದ್ರಲ್ಲಿ ನಮ್ಗೆ ಅಂತನ ಸ್ವಲ್ಪ ಕೊಡ್ತಾರೆ ಅಂದ್ರೆ ಓನರ್ಸ್ ಮಾಲೀಕರಿಗೆ ಸ್ವಲ್ಪ ಇರ್ಲಿ ಅಂತ ಅವ್ರಗ ಒಂದ್ ಸ್ವಲ್ಪ ಪಾರ್ಟ್ ಕೊಡ್ತಾರೆ
ಹ್ಮ್ ಹ್ಮ
ಹ ನೀವೇನ್ ಮಾಡ್ತಿದಿ ನಿಮ್ಮ ಮನೆೆಯಲ್ಲಾ ವ್ಯವಸಾಯ ಮಾಡ್ತಾರಾ
ಹಾ ಅದೇ ಮಾಡ್ತಾರೆ
ಏನೇನ್ ಮಾಡ್ತಾರೆ
ನಾವು ಟೊಮೆಟೊ ಈರುವರುವಿ ಎಲ್ಲಾ ಮೆನ್ಷನ್ ಕಾಯ
ಹ್ಮ್
ಜಳ ಎಲ್ಲ ಹಾಕ್ತೇವಿ ನಾವು
ಚ
ಅೆ ಮಾವಿನ ತೋ ತೋಟ ಎಲ್ಲ ಕಡಿಮೆ ಜಾಸ್ತಿ
ನಮ್ ಕಡೆ ತೆಂಗಿನ ತೋಟ ಅಡಿಕೆ ಇತ್ತು
ನಮಗೂ ಐತೆ ಬತ್ತಾವೆಲ್ಲಾ ಬೆಳಸ್ತೇವ ನಾವು ಜಾಸ್ತಿ
ಓ ಅಂದ್ರೆ ತೋಟ ಇದ್ರೆ ತರ ಮಾಡ್ತಿೀರಲ್ಲಾ ಏನಂದ
ಹ ಅವಳ ಹ ಆಗತ್ತೆ
ಗದ್ದೆ ಮಾಡ್ತೀರಾ ನಮ್ ಕಡೆ ಅಡಿಕೆ ತೆಂಗು ಇದೆಲ್ಲಾ ಜಾಸ್ತಿ
ಇಲ್ಲ ನಮ್ಮ ಅಪ್ಪ ಅವರು ಬೆಂಗಗಳೂರಲ್ಲಿ ಈಗ ಮನೆ ಕಟ್ಟಿಸಬೇಕಾದ್ರೆ ಮ ಇದೆಲ್ಲ ಇದ ಏನು ಅದಕ್ ಬೇಕಾಗಿರೋ ಸಾಮಗ್ರಿ ಎಲ್ಲ ಇರುತ್ತಲ್ಲಾ
ಹ್ಮ್ ಹ್ಮ್ ಹ್ಮ್
ಅದರಲ್ಲಿ ವರ್ಕ್ ಮಾಡ್ತಾರೆ
ಹಾ ಹೌದಾ ಹಾ
ಹಾ ಹೌದು
ಹ್ಮ್ ಮತ್ತೆ
ಹ್ಮ ಮನೇಲೆಲ್ಲಾ ಚೆನ್ನಾಗಿದ್ದಾರಾ ಅಪ್ಪ ಅಮ್ಮ
ಚೆನ್ನಾಗಿದ್ದಾರೆ ನಿಮ್ಮ ಮನಲಿ ನಿಮ್ ತಮ್ಮ ಅಕ್ಕ ನಿಮ್ಗೂ ಅನ್ನ ತಂಗಿರು ಎಲ್ಲ ಚೆನ್ನಾಗವರ
ಚೆನ್ನಿದ್ದಾರೆ ನಿಮ್ಮ ಗೆಳೆಯರು ಎಲ್ಲಾ ಚೆನ್ನಾಗಿದ್ದಾರಾ
ಹಾ ಎಲ್ಲಾರು ಚೆನ್ನಾಗ್ರಿ
ಒಳ್ಳದು
ಮತ್ತೆ
ಹೇಳ್ಬೇಕು ಚೆನ್ನಾಗಿ
ಏನಿದೆ ಇನ್ನು ನೀವೇ ಹೇಳ್ಬೋು ಕ್ಕು
ಈಗ ನೀವು ಯಾವ್ದ ಲ್ಲಿ ಪ್ರಯಾಣ ಮಾಡ್ತೀರಾ ಮತ್ತೆ ಮನೆಗೆ
ಬಸ್ ನೀವು
ನಾವುನು ಬಸ್ಲ್ಲಿ ಪ್ರಯಾಣ ಮಾಡ್ಬೇಕು ಇಲ್ಲಿಯೇ ಅ ಯಾವ್ದ ಅದ್ರ ಮೇಲೆ ಅಂತ ಗೊತ್ತಾಗಲ್ಲ ಯಾಕಾದ್ರೆ ಯಾವ್ದು ಹತ್ರ ಆಗುತ್ತೋ ಈಗ ಟ್ರೈನ್ ಹತ್ರ ಆದ್ರೆಟ್ರೈ ಅಲ್ಲಿ ಪ್ರಯಾಣ ಮಾಡ್ತೀವಿ ಬಸ್ತ್ತ ಆದ್ರೆ ಬಸ್ ಸಲಿ ಪ್ರಯಾಣ ಮಾಡೋಣ ಅಂತ
ಹೌದಾ ಮತ್ತೆ ನೀೇನು
ಇನು ಕೇಳಿಸ್ಲಿಲ್ಲ
ಇನ್ನೇನು ಮ
ಇನ್ನೇಏನ ಇಿಲ್ಲ
ಹ ಸರ್
ಇನ್ನೇನು ಇಲ್ಲ ಎಲ್ಲ ನೀವ್ ಹೇಳ್ಬೇಕು ಹೌದು ತುಂಬಾ ದೂರ ಹೋಗ್ಬೇಕು ಇಲ್ಲಿಂದ ತುಂಬಾ ದೂರ ಆಗುತ್ತೆ ಹೇ ಹೇಗೆ ತುಂಬಾ ಬಸ್ ಗಳನ ಬದ್ಲಾಯಿಸಕೊಂಡು ಹೋಗ್ಬೇಕು ಅದಕ್ಕೆ ನೋಡ್ತಾ ಇದೀನಿ ಏನ್ ಮಾಡ್ಬೇಕು.
ಹ್ಮ್ ಹ್ಮ್.
ಇನ್ನೊಂದ್ಸತಿ ಕರೆ ಮಾಡ್ದಾಗ ಮಾತಾಡ್ತೀನಿ ಹಾ ಆಯ್ತು.